ಹಾಯ್,
ಜರಾ
ಚೆನ್ನಾಗಿದ್ದೀವಿ,
ನಾವು ಚೆನ್ನಿದ್ದೀವಿ.
ಇನ್ ಮಾಡ್ತಿದ್ದೀರಾ
ನಾ ಸುಮ್ನೆ ಮೋಬೈಲ್ ನೋಡ್ತಾ ಇದ್ವಿ. ನೀವು
ಹ್ಮ್, ನಾನು ಅದೇ ಏನ್ ವರ್ಕ್ ಮಾಡ್ತಿದ್ದೀರಾ ಅಥವಾ ಓದ್ತಿದ್ದೀರಾ.
ಓದ್ತಾ ಇದ್ದೀವಿ.
ಹ್ಮ, ಏನ್ ಹತಿದ್ದೀರಾ
ನಾವು ಡಿಗ್ರಿ ಮಾಡ್ತಿದ್ದೀವಿ ನೀವು.
ನಾನು ಇವಾಗ ಸೆಕೆಂಡ್ ಪಿ, ಯು ಮುಗಿದ್ದು ಯಾವ್ದಗ್ ಜಾಯ್ನ್ ಆಗ ಅಂತ ಸಿ, ಟಿ ಆಪ್ಷನ್ ಎಂಟ್ರಿ ಬಿಟ್ಟಿಲ್ವ ಸೊ ವೇಟ್ ಮಾಡ್ತಿದೀನಿ.
ಓ! ನೀವ್ ಇಂಜಿನಿಯರ್ಂಗ ಹೋಗ್ತೀರಾ,
ಇಲ್ಲ, ಇಲ್ಲ ನನಗ್ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಬಿ, ಎಸ್ ಸಿ ಹೆಚ- ಹಣ
ಹ್ಮ
ಹ್ಮ, ನೀವ್ ಯಾವೂರು ಸಕಲೇಶ್ಪುರ, ಅದು ಎಲ್ಲಿರೋದು ಹಾಸನ ಅಲ್ವಾ
ಹಾ ಹಾ ಸಲ್
ಅದೇಫುಲ್ಲು ನಾನು ಮಂಡ್ಯ, ನಿಮ್ ಊರ್ ಫುಲ್ ಫೇಮಸ್ ತಾನೆ ನಾನು ರೀಲ್ಸ್ ಅಲ್ಲೆಲ್ಲಾ ನೋಡ್ತಿರ್ತೀನಿ. ಫುಲ್ ವೆದರ್ ಅದು ಈ ಟೈಮ್ ಅಲ್ಲಿ ಬಂದ್ರೆ ಅಂತೂ ಫುಲ್ ಸಕ್ಕತಾಗಿರುತ್ತೆ ಅಲ್ವಾ. ಹ್ಮ ಅದ್ರಲ್ಲಿ ತುಂಬಾ ಯಾವ್ದ ಅದು ತುಂಬಾ ಅಂದ್ರೆ ಫೇಮಸ್ ಆಗಿರೋ ಪ್ಲೇಸಸ್ ಯಾವದ್ಯಾವದ ಇದೆ
ಅದರಲ್ಲ ತುಂಬಾ ಇದೆ ಮಂಜುರಾಬಾದ್ ಫೋರ್ಟ್ ಇದೆ
ಅಂದ್ರೆ ಮಂಜುರಾಬಾದ ಫೋರ್ಟ್ ಅಂದ್ರೆ ಯಾವ್ ತರ ಇದೆ ಹೇಳಿ ಅದು
ಅದು ಸ್ಟಾರ್ ಶೇಪ್ ಅಲ್ಲಿ ಇದೆ
ಹ ಕರೆಕ್ಟು ಹಿಂಗೆ ಸ್ಟಾರ ಸುತ್ತ ಮಧ್ಯದಲ್ಲಿ ಟೆಂಪಲ್ ಏನೋ ಇದೆನಾ
ಟೆಂಪಲ್ ಏನ್ ಇಲ್ಲ ಅಲ್ಲಿ ಬಟ್ ಸ್ಟಾರ್ ಶೇಪಲ ಕಾಣತ್ತೆ
ಹ ಅದು ಫುಲ್ಲು ಸುತ್ತ ಎಲ್ಲ ಗ್ರೀನರಿ ಐತಾ
ಗ್ರೀನರಿನೆ
ಆ
ಹಾ ಇದೆ ನಮ್ಮೂರ ಫುಲ್ ಆಲ್ಮೋಸ್ಟ್ ಎಲ್ಲಾ ಗ್ರೀನರಿ ಇಂದಾನೇ ತುಂಬಿರುತ್ತೆ
ಹ್ಮ್ ನನಿಗೆ ಆಕ್ಚುಲಿ ಆಥರ ವೆದರ್ ಅಂದ್ರೆ ತುಂಬಾ ಇಷ್ಟ ನೆಕ್ಸ್ಟು ಇನ್ನ ಯಾವ ಪ್ಲೇಸಸ್
ಎತ್ತಿನ್ ಬುಜಾ ಇದೆ
ಎತ್ತಿನ್ ಭುಜಾನ್ನದು ಏನದು
ಅದು ಅದೊಂದು ಪ್ಲೇಸ್ ಟ್ರೆಕ್ಕಿಂಗ್ ಪ್ಲೇಸು
ಕ್ಕಿಗ್ ಹ ಅಂದ್ರೆ ಎಷ್ಟು ದೂರ ಅದು
ಅದು
ಎಷ್ಟ ದೂರ ಇದ್ದೇ ಅದು
ಅದು ತುಂಬಾ ದೂರ ಇದೆ
ಅದೇ ಎಷ್ಟ್ ಎತ್ತರ ಇದೆ
ಹೆತ್ರ ನನ್ಗ ಗೊತ್ತಿಲ್ಲ ನಾನ ಹೋಗಿಲ್ಲ ಬಟ್ ಅದೇ ನನ್ ಫ್ರೆಂಡ್ಸ್ ಎಲ್ಲ ಹೋಗ ಇದರ ಚೆನ್ನಾಗಿದೆ ಅಂತ ತುಂಬಾ
ಹ ಆಮೇಲ ಇನ್ನೇನ್ ಫೇಮಸ್ ಪ್ಲೇಸಸ್ ಇದೆ
ಇದೇ ತರ ಟ್ರಕ್ಕಿಂಗ್ ಪ್ಲೇಸಸು ಫಾಲ್ಸು ತುಂಬಾ ಇದೆ
ಫಾಲ್ಸ್ ಗಳಿದೆಯ ನಾನು ಬರಿ ಸಕಲೇಶ್ಪುರ ಅಂದ್ರೆ ಜಸ್ಟ್ ಅದ ಯಾವ್ದದು ದೇವಸ್ಥಾನ ಇದೆಯಲ್ಲ ಅದ ಹೆಸ್ರೇನು ಲವ್ ಮಾಕ್ಟೆಲ್ ಟು ಮೂ
ಓ ಬೆಟ್ಟದ ಬೈರೇಶ್ವರ ಟೆಂಪಲಾ
ಹಾ ಅದೊಂದೇ ಗೊತ್ತಿರೋದು
ಹಾ ಲಿಲ್ಲಾ ಎಸ್ ನಮ್ಮ ಊರಿಗೆ ಬನ್ನಿ ತುಂಬಾ ಚೆನ್ನಾಗಿದೆ ಗ್ರೀನರಿ ಇದೆ
ಮತ್ತೆ ನಾವು ಪ್ಲಾನ್ ಮಾಡ್ಕೊಂಡ್ ಒಂದ್ಸಲ ಅಲ್ಲ ಆ ಕಡೆ ಟ್ರಿಪ್ಪಿಗ ಬರ್ಬೇಕು ಅದಕ್ಕೆ ಇನ್ಫಾರ್ಮ್ ಆ ಅದೇ ಅದೇ ಅದಕ್ಕೆ ನಿಮ ನಿಮ್ಮಂತವ್ರ ತಿಳ್ಕೊಳ್ಳದಾ ಹ
ಹಾ ಬನ್ನಿ ಅದಕ್ಕೆನಂತ ಇನ್ಫಾರ್ಮೇಶನ್ ಕೊಡ್ತೀವಿ
ಹ ಇವಾಗ ಯಾವ್ದಾವ್ದ್ ಹೇಳಿದ್ರಿ ಮುಜರಾಬಾದ್ ಫೋರ್ಟ ಆ ಎತ್ತಿನ ಪೂಜಾ ಅದ ಟ್ರೆಕ್ಕಿಂಗ್ ಪ್ಲೇಸ್ ಫಾಲ್ಸ್ ಗಳು ನೆಕ್ಸ್ಟ್ ಬೆಟ್ಟದ ಭೈರವೇಶ್ವರ
ಹ
ಹ್ಮ್ ಇನ್ನ ಯಾವದಾದರೂ ಇದಿಯಾ
ಆದ್ರೆ ನಮ್ಗ ಗೊತ್ತಿಲ್ಲ ತುಂಬಾ ಪ್ಲೇಸಸ್ ಆದ್ರೆ ಆಲ್ಮೋಸ್ಟ್ ಆ ಕಡೆ ಎಲ್ಲ ಟ್ರೆಕ್ಕಿಂಗ್ ಪ್ಲೇಸಸ್ ಇದೆ
ಹ್ಮ ನೀವೆಲ್ಲೂ ಹೋಗಿಲ್ವಾ ನೀವ್ ಸಕಲೇಶ್ವಪುರ ಆಗಿದ್ರೂನು ಹೋಗಿಲ್ವಾ
ಹ್ಮ್ ನಾವ ಹೋಗಿಲ್ಲ ಅಂದ್ರೆ ಅಲ್ಲಿಗೆಲ್ಲ ಓನ್ ವೆಹಿಕಲ್ಸ್ ಬೇಕು
ಹ ಹಂಗಾದ್ರೆ ನಾವ‌ ಬಸ್ ಅಂದ್ರೆ ನಾವ ಈಗ ಕೆ ಎಸ್ ಆರ್ ಟಿ ಸಿ ಬಸ್ಸ ಅಲ್ಲ ಬಂದ್ರೆ ಎಲ್ಲೂ ನೋಡಕ್ ಆಗಲ್ಲ ನಾವು
ಹ ಹ ಮಂಜ್ರಾಬಾದ್ ಪೂಟ್ ಒಂದ ನೋಡ್ಬೋದು
ಅದು ಒಂದ್ ಬಸ್ ಸ್ಟ್ಯಾಂಡ್ಗೆ ನಿಯರಾ
ಹಾ ಬಸ್ ಸ್ಟ್ಯಾಂಡ್ಗೆ ನೀಯರ್ ಇದ ಅಲ್ಲೊಂದು ಸ್ಟಾಪ್ ಕೊಡುತ್ತೆ ಇಲ್ಲ ಅದು ಬಸ್ ಸ್ಟ್ಯಾಂಡ್ಂದ ಸ್ವಲ್ಪ ದೂರ ಇದೆ ಬಟ್ ಅದ್ರಲ್ಲಿ ಬಸ್ಸ ಬಸ್ಸಿಂದ ಅಲ್ಲಿಗೆ ಹೋಗ್ಬೋದು ಸ್ಟಾಪ್ ಇದೆ ಅಲ್ಲಿಗೆ
ಹೌದಾ ಅಂದ್ರೆ ಈ ಈ ದೇವಸ್ಥಾನ ಫಾಲ್ಸು ಅದಕ್ಕೆಲ್ಲ ಹೋಗ ಕ್ಕಾಗಲ್ಲ ನಾವು
ಹ್ಮ್ ಅದಕ್ಕೆಲ್ಲಾ ನಾವ್ ನ್ ವೆಹಕಲ್ಸ್ ಬೇಕು
ಹ್ಮ್ ಆ ತರ ನಾನು ಇಲ್ಲ ಹಂಗೆ ಹೋಗ್ಬೋದು ಆತರ ಅನ್ಕೊಬಿಟ್ಟಿದೆೆ ಅಂದ್ರೆ ನಾವೀಗ ಫ ಎಸಾಂಪಲ್ ಬಲ್ಲಿ ಬಂದ್ ಅಂದ್ರೆ ಏನ್ೂ ಅಲ್ಲ ವೆಹಿಕಲ್ಸ್ ಇರಲ್ವಾ ನಾವು ಹೋಗ ಹೋಗಿ ನೋಡ್ಕೊಂಡ್ ಬರಕ್ಕೆ ಬಾಡಿಗೆಗೆ ಲೈಕ್ ರೆಂಟ್ತರ
ಅದ್ರ ನಾ ಫಸ್ಟ್ ಹೇಳ್ಕೊಂಡಿದ್ರೆ ಪರವಾಗಿಲ್ಲ ನಾವ್ ಆ ಸಡನ್ನ ಆಗಿ ಬಸ್ಸಲ್ಲಿ ಬಂದ್ಬಿಟ್ಟು ಹುಡುಕ್ತೀವಿ ಅಂದರೆ ಆಗಲ್ಲ
ಹಾ ಹಾ
ಫಾಸ್ಟ್ ಬುಕ್ ಮಾಡ್ಕೊಂಡಿರ್ಬೇಕು
ಏನಾದ್ರು ವೆಹಿಕಲ್ಸ್ನ
ಹಾ ವಹಿಕಲ್ಸ್
ಓಕೆ ಓಕೆ ಯಾವಾಗಾದ್ರೂ ಒಂದ್ಸಲ ಬರ್ಬೇಕು ಅಲ್ಲೆಲ್ಲಾ ನನಗೆ ನೋಡಕ್ ತುಂಬಾ ಇಷ್ಟ ನಿಮ ಸಕಲೇಶ್ಪುರದಿಂದ ಚಿಕ್ಕಮ್ಗಳೂರ್ ಎಷ್ಟು ದೂರ ಆಗುತ್ತೆ
ಚಿಕ್ಕಳ ತುಂಬಾ ದೂರ ಆಗುತ್ತೆ
ರಜಪುರ ಅಂದ್ರೆ ಯಾವ್ದ ಕ ನಿಯರ್ ಇರೋ ಧರ್ಮಸ್ಥಳ ಅನ್ಸುತ್ತೆ
ಹಾ ಧರ್ಮಸ್ಥಳಕ್ಕೆ ನಿಯರ್ ಇದೆ
ಹ್ಮ್ ಯಾವಾಗಾದ್ರೂ ನಾವವು ಆಕ್ಚುಲಿ ಧರ್ಮಸ್ಥಳಕ್ ಹೋಗ್ತಿರ್ತಿೀವಿ ನೆಕ್ಸ್ಟ್ ಟೈಮ್ ಯಾವಾಗಾದ್ ರೂ ಪ್ಲಾನ್ ಮಾಡ್ಕೊಂಡು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಅದನ್ನೆಲ್ಲಾ ನೋಡ್ಕೊಂಡ್ ಬರುವಾಗ ಲಷ್ಟ್ ಬರ್ಕ್ ಒಂದ್ಸಲ ಬರ್ತಿ ಬರ್ಬೇಕು
ಹ್ಮ್ ಸರಿ ಬನ್ನಿ ಆಗ ನಂಗ ವಿಸಿಟ್ ಮಾಡಿ ನಾಾನು ಹೇಳ್ತೀನಿ ಇಲ್ಲ ನಾನು ತೋರಿಸ್ತೀವಿ ನಮ್ಮ ವರೆಲ್ಲ
ಹ ಹಾ ಇದು ನನಗೆ ಆಕ್ಚುಲಿ ಟ್ರೈನ್ಲ್ಲಿ ಸಕಲೇಶ್ವುರದಿಂದ ಧರ್ಮಸ್ಥಳಾಗ ಸುಬ್ರಹ್ಮಣ್ಯಗೂ ಹೋಗುವಾಗ ವಿ ಇದೆಯಲ್ಲ ಅದನ್ನ ನೋಡ್ಬೇಕು ಅಂತ ತುಂಬಾ ಇಷ್ಟ
ಹ ಸುಬ್ರ್ಮಣ್ಯರಿಂದ ವ್ಯೂ ಚೆನ್ನಾಗಿದೆ ಅಲ್ಲಿ ಟ್ರ್ಯಾಕ್ ಇದೆ ಆ ಟ್ರ್ಯಾಕು ತುಂಬಾ ಎತ್ತರದಿಂದ ಮಾಡಿದ್ದಾರೆ ಫಾರೆಸ್ಟ್ ಮಧ್ಯದಲ್ಲಿ ಆದರೂ ಕೆಳಗಡೆ ಫಾಲ್ಸ್ಲ್ಲಿ ಅದೇ ರೀತಿ ಗುಹೆ ಇದೆ ತುಂಬ ಚೆನ್ನಾಗಿದೆ
ಹ್ಮ್ ಯಾವಾಗ ಆದರು ಒಂದ್ಸಲ ಆ ಟ್ರೈನ್ ಇಂದ ಟ್ರಾವೆಲ್ ಮಾಡಿ ನೇಚರ್ನ ಎಕ್ಸ್ಪ್ಲೋರ್ ಮಾಡಿ ಬೆ
ಹ
ಹ್ಮ ಮತ್ತ ಇನ್ನೇನ್ ಏನ್ ಮಾಡ್ತಿದ್ರಿ ಎಲ್ಲಿದ್ದೀರಾ
ನಾವೀಗ ಹಾಸ್ಟೆಲ್ಲ್ಲಿ ಇದ್ದೀಿ
ಟೆಂತಾ ನೀವು ಓ ಸರಿ ಸರಿ ಹ್ಮ್ ಹಾಸ್ಟೆಲ್ ಅಲ್ಲಿ ಇರದ ನೀವು
ಹಾ ಹಾಸ್ಟೆಲ್ ಅಲ್ಲಿ ಇರುತ್ತೆ
ಹತ್ತರದು
ನಾವು ಬಿ ಕಾಾಮ್ ಮಾಡ್ತಾಿದ್ದೀವಿ
ಬಿ ಕಾಾಮ್ ಅ ಅಂದ್ರೆ ನೀವಿನ್ನ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ರ್ಡ್ ಇಯರ್ ಸೆಕೆಂಡ್ ಇಯರ್ ಅಂದ್ರೆ ಬಿಕಾಾಮ್ ಎಷ್ಟ ಚೋರ್ಷೆ ಇರುತ್ತೆ
ಬ ಕಮ್ ತ್ರೀ ಇಯರ್ಸ್ ಇರುತ್ತೆ
ತ್ರೀ ಇಯರ್ಸ್ ಅಷ್ಟೇನಾ ಹ ಮತ್ತೆ ಇಂಜಿನಿಯರಿಂಗು ನಾಲ್ಕು ವರ್ಷ ಏನ ಇರುತ್ತಲ್ವಾ
ಹಾ ಇಂಜಿನಿಯರಿಂಗ್ ನಲ್ಲ ಖುಷ ಬಿ ಕಾಮ್ ಬಿ ಬಿ ಬಿ ಸಿ ಈ ತರ ಡಿಗ್ರಿ ಎಲ್ಲ ತ್ರೀ ಇಯರ್ಸ್ ಇರುತ್ತೆ
ಬು ನಾನು ಏನಾದ್ರು ಬಿಎಸ್ಎಸ್ಸಿ ಅಗ್ರಿಕಲ್ಚರ್ಗ್ ಹೋಗ್ಲಿಲ್ಲ ಅಂದ್ರೆ ನೋಡೋಣ ಇಂಜಿನಿಯರಿಂಗ್ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ
ಹ್ಮ್ ಇಂಜಿನಿಯರ್ ಮಾಡಿ ಬೆಟರ್
ಹ್ಮ್ ಮಾಡ್ಬೇಕು ಬಟ್ ಆದ್ರೂ ಏನೋ ಒಂತರ ಎಲ್ಲರೂ ಅದನ್ನೇ ಮಾಡ್ತಾರಲ್ಲ ಅನ್ನತರ ಹ್ಮ್ ಇದು ಬಿ ಎಸ್ಸ ಹಾ ಹೇಳಿ ಹೇಳಿ
ಏ ಹೇಳಿ ಪರ ಇಲ್ಲ
ಹ ಅದು ಬಿ ಎಸ್ ಸಿ ಅಗ್ರಿಕಲ್ಚರ್ ಬಗ್ಗೆ ನಿಮ್ಗೆ ಏನಾದ್ೂ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಾ
ಬಿ ಎಸ್ ಸಿ ಅಗ್ರಿಕಲ್ಚರ್ ಫೋರ್ ಇಯರ್ಸ್ ಅಂತಾರೆ ಅದುದು ಇಯರ್ಲಿ ಒಂದಸ್ ಎಕ್ಸಾಮ್ ಇರುತ್ತೆ ಈತರ ಡಿಗ್ರಿಲಿ ಎಲ್ಲ ಸೆಮ್ ಸೆಮ ಎಕ್ಸಾಮ್ ಮಾಡ್ತಾರಲ್ಲ ಆಥರ ಇರಲ್ಲ
ಹ ಹಾ ಇಯರ್ ಒಂದ್ ಎಕ್ಸಾಮಾ
ಹ್ಮ್ೂ
ಹ ಹಾ
ಅ ಅಗ್ರಿಕಲ್ಚರ್ ಬಿ ಎಸ್ ಎಗ ಸ್ಕೋಪ್ ಜಾಸ್ತಿ ಅದೆ ಜಾಬ್ಗಳು ಬೇಗ ಸಿಗೋ ಅರೆ ಆಪರ್ಚುನಿಟಿ ಜಾಸ್ತಿ ಇರುತ್ತೆ
ಹ ಓಕೆ ಅಂದ್ರೆ ಒಳ್ಳೆ ಕೋರ್ಸ್ ಬಿ ಎಸ್ ಇಲ್ಲ ಇಲ್ಲದನ್ನ ಡೇಟ್ ಅನೌನ್ಸ್ ಮಾಡಿಲ್ಲಾ
ಹಾನ್
ಹ್ಮ್ ಅದು ಮತ್ತೆ ಅದಕ್ಕೆ ಎಕ್ಸಾಮ್ ಬರದು ಅದ್ರಲ್ಲಿ ರ್ಯಾಂಕಿಂಗ್ ಬಂದ್ರೆ ಮಾತ್ರ ಅಂತೆ ಸೀಟ್ ಸಿಗೋದು ಅದ ಆಕ್ಚುಲಿ ಇಲ್ಲಿ ಜಾಸ್ತಿ ಕಾಲೇಜಗಳಿಲ್ಲ ಹಾಸನ ಅಲ್ಲಿ ಒಂದಿದೆ ಇನ್ನೆಲ್ಲಾ ಬರಿ ಉತ್ತರ ಕರ್ನಾಟಕದಲ್ಲೇ ಇದೆ ತುಂಬಾ ದೂರ
ಟೋಟಲ್ ಕರ್ನಾಟಕದಲ್ಲಿ ಸೆವೆನ್ ಆರ್ ಲೆವೆನ್ ಕಾಲೇಜಸ್ ಅಷ್ಟೇ ಇರೋದು
ಬಿ ಎಸ್ ಸಿ ಎ ಜ ತ
ಹಾ ಅವೆಲ್ಲ ಗೌರ್ಮೆಂಟ್ ಕಾಲೇಜೆ ಕೆ ಎ ಮುಖಾಂತರನ ಅಲರ್ಟ್ ಆಗ್ಬೇಕು
ಯಾವು್ದ ಅದು ಬಿ ಎಸ್ ಸಿ ಜಿಗೆ ಯಾವ್ದ ಪ್ರೈವೇಟ್ ಕಾಲೇಜಸ್ ಇರಲ್ವಾ
ಹ ಹ ಇದೆಲ್ಲ ಪ್ರೈವೇಟ್ ಕಾಲೇಜಸ್
ಅಂದ್ರೆ ಎಲ್ಲಾ ಗವರ್ಮೆಂಟ್
ಗೋರ್ಮೆಂಟ್
ಅದಕ್ಕೆ ಇನ್ಫ್ಲಯನ್ಸು ಅತ್ರ ಏನಿಲ್ಲ
ಇ
ಬೇಕು ನಾನು ಇನ್ನ ತುಂಬಾ ಪ್ರೊಸೀಜರ್ಸ್ ಇದೆ ಇದಕ್ಕೆ
ಹ್ಮ್ ಟ್ರೈ ಮಾಡಿ ಬಿ ಎಸ್ ಸಿ ಎ ಜಿ ತುಂಬ ಸ್ಕೋಪ್ ಇದೆ ಮತ್ತು ಅದು ಆಪರ್ಚುನಿಟೀಸ್ ಜಾಬ್ ಆಪರ್ಚುನಿಟೀಸ್ ತುಂಬ ಇದೆ
ಟ್ರೈ ಮಾಡ್ಬೇಕು ನಾನು ನನ್ಗೆ ಆಕ್ ಕೋರ್ಸ್ ತುಂಬಾ ಇಷ್ಟಪಟ್ಟ ತಗೊಂಡಿದೀನಿ ಅಲ್ಲಿ ಆಕ್ಚುಲಿ ಓದೋದ ಕಿಂತ ಜಾಸ್ತಿ ಪ್ರಾಕ್ಟಿಕಲ್ ಆಗಿರುತ್ತಂತೆ
ಹಾ ಹೌದು
ಅದಕ್ಕೆ ಅದ ಅದನ್ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ
ಹ್ಮ್ ತಗೋಳಿ ಇನ್ನ ಪ್ರಾ್ಟಿಕಲ್ ಎಕ್ಸಾಮ್ ಬರತ್ತಲ್ಲ ಪ್ರಿಪೇರ್ ಆಗ ಅಷ್ಟೆ
ಹ್ಮ್ ಡಾ ಪ್ರಿಪೇರ್ ಆಗ್ಬೇಕು ಮತ್ತೆ ಏನ್ ಸಮಾಚಾರ.
ಸಮಾಚಾರ ಹೇಳ್ಬೇಕು.
ಆದ್ರೂ ಒಂದ್ಸಲ ಬನ್ನಿ ನಮ್ಮೂರ್ ಕಡೆ ಎಲ್ಲ.
ಹಾ ಸರಿ ಬರ್ತೀನಿ ನಿಮ್ಮ ಊರ್ ಕಡೆ ಒಳ್ಳೆ ಪ್ಲೇಸಸ
ಇದೆ ಆದ್ರೆ ಅಲ್ಲಿ ನಿಮ್ಮೂರ್ ಕಡೆ ಅಷ್ಟು ಇದಾಗಿಲ್ಲ ಬಟ್ ಇದೆ ದೇವಸ್ಥಾನಗಳು ಆ ತರ ಇದೆ.
ಆ ಕಡೆ ಬಂದಗ ನಿಮನ್ ಕಾಂಟ್ಯಾಕ್ಟ್ ಮಾಡ್ತೀವ ಬಿಡಿ.
ಹ್ಮ ಹ್ಮ್ ಸರಿ ಸಿಗಿ ಬಂದಾಗ ಮತ್ತೆ ನನಗೆ ಏನಾದ್ರು ಈತರ ಬಿ ಎಸ್ ಸಿ ಜಿ ದ್ಮೇಲ್ ಬಿ ಎಸ್ ಎ ಜಿ ಏನಾದ್ರು ಹೋಗ್ಲಿಲ್ಲ ಅಂದ್ರ ನಾನು ನನಗನಾದ್ ತ್ರು ಈ ಎಜುಕೇಶಷನ್ ಬಗ್ಗೆ ಡೌಟ್ ಇದ್ರು ನಾ ನಿಮ್ ಕಾಂಟ್ಯಾಕ್ಟ್ ಮಾಡ್ತೀನಿ ಮತ್ತೆ ನೀವ ನನಗ್ ಇನ್ಫಾರ್ಮೇಶನ್ ಕೊಡ್ತೀರಾ.
ಹಾ ಸರಿ ಕಾಂಟ್ಯಾಕ್ಟ್ ಮಾಡಿ.
ಸರಿ ಮತ್ತೆ ಇನ್ನೇನು. ಹ್ಮ ಏನಿಲ್ಲ. ಹ್ಮ ಸರಿ ಆಯ್ತು ಬಾಯ್.
ಬಾ
ಹ್ಮ್ ಹ್ಮ.